ಹೆಷ್
ಒಲ್ಲ ಅಪ್ಪು ಅಪ್ಪುರು ಹೇಳ್ಬೇಕು.
ಏನ್ ನಡೆಸ್ತಾ ಇದ್ದೀರಾ ಫುಲ್ ಬಿಸಿ ಮರ್ಪ ಈಗ
ಏನು ಏನಿಲ್ಲ ಏನಿಲ್ಲ ಹಂಗೆ ಆತರ ಏನು ಬಿಸಿ ಇಲ್ಲ. ನ ನಾವು
ಹೋಗಿದ್ದೀರಾ ನಮ್ಮನ್ನು ಬಿಟ್ಟೆಲ್ಲ ಟ್ರಿಪ್ಪಿಗೆ ಹೋಗಿದ್ದೀರಾ ಈಗ ನೀವು.
ನೀವು ನೀವಿರೋ ಅಲ್ಲಿ ಮಣಿ ಪಾಲಲ್ಲಿ ಇರ್ತರಾ. ನಿಮಗಯಾಕ ಕರ್ಕೊಂಡು ಹೋಗಿಬೇಕ ಹೇಳ್ ನಾವು.
ಅಲ್ಲಪ್ಪತ್ತ ಸಿಕ್ಕಾಪಟ್ಟೆ ನೀವ್ ತಿರ್ಗಾಆಡ್ತಿದಾರ ಎಲ್ಲ ಈಗ.
ಇಲ್ಲ ಹೋಗೋ ಹೋಗೋದ ಫಸ್ಟ್ ಟೈಮ್ ಹೋಗಿರೋದು ನಾವು. ಸಿಕ್ಕಾಪಟ್ಟು ತಿರುಗಾಡದ ಏನಿದೆ ಹೇಳ ಅದ್ರಲ್ಲಿ.
ಏನು ಆರಾಮ ಇದ್ರಲ್ಲಾಈಗ.
ಆರಾಮದಿನ ನೋಡಿ ನೀವು ನೀವು ಏನ ಟ್ರಿಪ್ ಗಿಪ್ ಪ್ಲಾನ್ ಮಾಡಿರಬೇಕಲ್ಲ.
ಹ್ಮ್, ಮುಂದಿನ ವಾರ ಮಾಡಿದ್ದೀವಿ ಟ್ರಿಪ್
ಮುಂದಿನವಾರ ಮಾಡಿದೀರಾ ಏನು ನಿಮ್ಗೆಳೆಯರದ ಗೆಳೆಯರು ಕೂಡಿ ನೀವಾ
ಹ್ಮ್, ನಾನು ಗೆಳ್ಯಾರು ಕೂಡಿ ಮಾಡಿದ್ದೀವಿ. ನಾನು ಇಲ್ಲೇ ಮಣಿಪಾಲಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಈಗ.
ಹೌದಾ,
ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕವಿದ್ಯಾಲಯ ಗೊತ್ತಲ್ಲಾ ನಿನಗೆ ಮಣಿಪಾಲ
ಅದೇ ಗೊತ್ತು ಗೊತ್ತು ಸರ್ ಎಂ ವಿಶ್ವೇಶ್ವರಯ್ಯ ಗೊತ್ತು ಬೆಂಗಳೂರಲ್ಲಾ
ಇಲ್ಲ ಮಣಿಪಾಲ್ ಅಲ್ಲಿ ಇರೋದು ಇನ್ನೊಂದು.
ಕೂಡ ಒಂದಿದೆಯಾ
ಹಾ, ಮಣಿಪಾಲಲ್ಲಿ ಒಂದಿದೆ ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಓದ್ತಾ ಇದ್ದೀನಿ ಈಗ.
ಕಂಪ್ಯೂಟರ್ನ ಸೈನ್ಸ ಓತಿದೀರಾ ನೀವು.
ಹ್ಮ್,
ಹ್ಮ್, ನಾವು ಕೃಷಿ ನಾವು ನಮ್ ಗೊತ್ತಲ್ಲಾ ಏನ್ ಮಾಡೀವಿ ಅಂತ ಹೇಳಿ.
ಯಾವುದು ಕೃಷಿ ಪದವಿನಾ
ಅದೇ ನಮ್ ಕೃಷಿಪದವಿ ಮಹಾವಿದ್ಯಾಲಯ ಭೀಮರಾಯನಗುಡಿ ಕೇಳಿದ್ರಾ ನೀವು.
ಭೀಮರಾಯನಗುಡಿ ಹಾ, ಯಾದಗಿರಿ ಜಿಲ್ಲಾ ಶಾಹಪೂರ್ ತಾಲೂಕು.
ರೈಯಾಚೂರ್ ರೈಯಚೂರು ವಿಶ್ವವಿದ್ಯಾಲಯಾ ಅವರ ಕಡೆಯಿಂದ ಬರ್ತ್ ನೋಡಿ ಅದು. ಅದೇ ಮಾಡ್ರೋದು ನಾವು ಏನ್ ಮತ್ತ. ತರ ತರಗತಿಗಳು ಹೋಗ್ತರಾ ನೀವು.
ಹಾ ಹೋಗ್ತೀವಿ ಅಟೆಂಡೆನ್ಸ್ ಇದೆ ಶೇಕಡಾ ಎಂಬತ್ತರಷ್ಟು ಅಟೆಂಡೆನ್ಸ್ ಕೊಡ್ಬೇಕು ನಾವು ಅವ್ರಿಗೆ.
ಅದು ಮತ್ತೆ ಅದು ನಮ್ಗೆ ನಮ್ ನಮ್ಗ ಏನ ಇರ್ತ ಅಂದ ಗೊತ್ತಾ ಐದ್ ಅಂಕಗಳು ಕೊಡ್ತಾರೆ. ಫುಲ್ ಅಟೆಂಡಾನ್ಸ್ ಇದ್ರೆ ಐದು ಅಂಕಗಳು ಕೊಡ್ತಾರೆ ನಮಗೆ.
ಹ್ಮ್
ಹ್ಮ್ ಪುಲ್ ಅಡಡೆನ್ಸ್ ಇರಬೇಕು ಆದ್ರೆ ಐದು ಅಂಕಗಳು ಕೊಡ್ತಾರೆ ಅಡಡೆನ್ಸ್ ಇದ್ರೆ ಐದು ಅಂಕಗಳು ನಮಗೆ.
ಹ್ಮ್
ಹಾಗೆ ಮತ್ತೆ ಅಸೈನ್ಮೆಂಟ್ ಅಂತ ಕೊಡ್ತಾರೆ ಅವು ಅವು ಕೂಡ ಐದು ಮಾರ್ಕ್ಸ್ ಇರ್ತವೆ.
ಹ್ಮ್
ಆ ರೀತಿ ಅದೇ ರೀತಿ ಮ್ಯಾನುವಲ್ಸು ಎಲ್ಲ ಕೊಡ್ತಾರೆ ಅದಕ್ಕೊಂದು ಐದು ಮಾರ್ಕ್ಸ್ ಇರ್ತವೆ.
ಹ್ಮ್
ನಿಮ್ಗ ನಿಮ್ಗೆ ಆ ರೀತಿ ಆಗಿರೋದು.
ಹ್ಮ್ ನಮಗೆ. ಇಂಜಿನಿಯರಿಂಗ್ ಅಲ್ವಾ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ವರ್ಕ್ ಇರುತ್ತೆ ನಮಗೆ ಪ್ರಾಯೋಗಿಕ ವರ್ಕ್. ಪ್ರಾಯೋಗಿಕ ಕೆಲಸ ಎಲ್ಲವೂ.
ಅಂದ್ರೆ.
ಹ್ಮ್ ಎಲ್ಲವೂ ಗಣಕತಂತ್ರದ ಮೂಲಕವೇ ಇರುತ್ತೆ ನಮಗೆ.
ಹಾ ಗಣಕತಂತ್ರ ಮೂಲಕ ಇರುತ್ತಾ.
ಹ್ಮ್
ಅದ ಅದ್ರ ಅದ್ರಲ್ಲನೆ ಕೆಲಸ ಮಾಡ್ಬೇಕಾ ನೀವು.
ಹ್ಮ್
ಹ್ಮ್ ಹ್ಮ್ ಅಂದ್ರೆ ಅ ಅದಕ್ಕೆ ಸಾ ಅದಿಕ್ಕೇ. ಅದಕ್ಕೆಂತಾನೇ ಸಮಯ ಕೊಡ್ತಾರ ನಿಮ್ಗೆ.
ಹ್ಮ್ ಕೊಡ್ತಾರೆ ಈ ಗಣಕ ಅಂದ್ರೆ ಕಂಪ್ಯೂಟರ್ ವರ್ಕ್ ಅಲ್ಲಾ ನಮ್ಗೆ ಸಪ್ರೇಟ್ ಆಗಿ ನಮ್ದ ಒಂದು ಎ ಎಂಬತ್ತು ಸಾವಿರ ಮೌಲ್ಯದ ಒಂದು ಕಂಪ್ಯೂಟರ್ ಇದೆ. ಇಲ್ಲ ನಾವೇ ತೆಗೆದುಕೊಳ್ಳಬೇಕು.
ಅಂದ್ರೆ ಶಿಕ್ಷಕರು ಬೋಧನೆ ಮಾಡ್ತಾರ್ತಾನೆ.
ಹ್ಮ್ ನೋಡ್ತ ಮಾಡ್ತಾರೆ. ಅವರು ಮಾಡ್ತಾರೆ ನಾವು ಮಾಡ್ಕೋಬೇಕು ಈಕಡೆ. ಹ್ಮ್ ಮಾಡ್ತಾರೆ ಮಾಡ್ತಾರೆ.
ಹ ಹಾ ಹಾ ಮತ್ತೆ ಹೇಳ್ಬೇಕ್ ನೀವೆ.
ನಿಮ್ಮ ನಿಮ್ಮ ಕಾಲೇಜ್ ವಾತಾವರಣ ಹೇಗಿದೆ.
ನಮ್ಮ ಕಾಲೇಜು ವಾತಾವರಣ ಪರವಾಗಿಲ್ಲ ಚೆನ್ನಾಗಿದೆ ಇವತ್ತು ಮಳೆ ಬರ ಸಾಧ್ಯ. ಇತ್ತು ಆದ್ರೆ ಯಾಕೆ ಸ್ವಲ್ಪ ಹೊರಪಾಗಿದೆ. ಇವತ್ತು ಬಿಸಿಲು ಬಂದಿದೆ. ಯಾಕ ಮಳೆ ಮಳೆ ಇತ್ತು ಉಷ್ಣಾಂಶ ಜಾಸ್ತಿನೇ ಇತ್ತು ಇವತ್ತು.
ಹ್ಮ್
ಮಳೆ ಬಾರೋ ಸಾಧ್ಯತೆ ಇತ್ತು ಆದ್ರೆ ಬರ್ಲಿಲ್ಲ ಮಳೆ ನೋಡ್ಬೇಕಕ್ ರಾತ್ರಿ ಹೊತ್ತು. ಬಂದ್ರೆ.
ಹ್ಮ್
ಹೇಳಕ್ ಬರ್ಲಿ ವಾತಾವರಣ ಹೇಗಿರುತ್ತ ಅಂತ ಹೇಳ ಒಂದೊಂದ ಟೈಮು ಒಂದೊಂದ್ ಸಾರಿ ಮೋಡ ಕವಿದು. ಮ ಒಂದೊಂದ್ ಸಾರಿ ಮೋಡ ಸರಿದು ಬಿಡುತ್ತೆ.
ಹ್ಮ್ ಕಾಲೇಜ್ ವಾತಾವರಣ ಯಾವ್ಯಾವ ಮರ ಗಿಡಗಳಿವೆ ನಿಮ್ಮ ಕಾಲೇಜಲ್ಲಿ.
ನಮ್ಮ ಹತ್ರ ಇಲ್ಲಿ ಅಶೋಕ ಗಿಡಗಳಿವೆ ಸುತ್ತ ಮ ಅದು ವಿದ್ಯಾರ್ಥಿಗಳ ಆಕರ್ಷಣೆ ಮಾಡುತ್ತದ ಬರುವೋ ವಿದ್ಯಾರ್ಥಿಗಳಿಗೆ ಹೊ ಹೊಸದಾಗಿ ಬರ್ತಾರ ವಿದ್ಯಾರ್ಥಿಗಳು ಅವ್ರಿಗೆಲ್ಲ ಬಹು ಆಕರ್ಷಣೆ ಮಾಡುತ್ತವೆ ಅವು ಅದೇ ನಮ್ಮ ಕಾಲೇಜ ನೋಡೀರ ನೀವು ವಿದ್ಯಾಲಯ ವಿಶವ ಮಹಾವಿದ್ಯಾಲಯ ನೋಿದೀರ ಭೀಮರ ಅಂಗುಡಿ
ಏ ಇಲ್ಲಪ್ಪಾ ನಾನು ನೋಡಿಲ್ ನಾನು ಫೋನಲ್ಲೇ ನೋಡಿರೋದ ದೊಡ್ದಿದೆ ಪಾತ್ರಗಿತ್ಯ ಆಕಾರದದಲ್ಲಿ ಇದೆ ಅಂತ ಕೇಳಪ ಕೇಳಲ್ಪಟ್ಟ
ಅದ ಕೇಳಿದ್ರಿ ನಾವು ಅಡ್ಮಿಷನ್ ಮಾಡ್ಸಕ್ ಬಂದಿದ್ವಲ್ಲಾ ಅವಾಗ ನೋಡಿ ತುಂಬಾ ಆಚ್ಯ ಆಶ್ಚ್ಯಾಗಿದ್ದೆ ನಾವು ಕಾಲೇಜ ಅನ್ನ ನಮ್ಮ ವಿದ್ಯಾಲಯ ನೋಡಿ
ಹೂ
ಅಲ್ಲಿಗೆ ಬೌವು ಬೌವುದು ಬೌಚೆನ್ನಾಗಿ ಗಿಡಗಳನ್ನು ಮಾಡಿದ್ದಾರೆ ಅದು ಅದಕ್ಕೆ ತ ಅದಕ್ಕೆ ಆಥರವಾದ ತಕ್ಕಂತೆ ಅಲಂಕಾರ ಮಾಡಿದ್ದಾರೆ ಅದಕ್ಕೆ
ಹಾ
ಹಓ ಒಂದೇ ಒಂದೇ ಒಂದೇ ಸಮ ಎಲ್ಲಾ ಗಿಡಗಳನ್ನು ನಾ ನಾಟಿದ್ದಾರೆ ನಾಟಿಮಾಡಿದ್ದಾರೆ
ಹೂ
ನೋಡಲ್ಲ ಭಾರಿ ಭಾರಿ ಸ್ವಲ್ಪ ಆಕರ್ಷಣೆ ಮಾಡ್ತಾವ ಬರುವ ಎಲ್ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಆಕರ್ಷಣೆ ಮಾಡ್ತವೆಾವು
ಹೂ ಅವು ಕಾಲೇಜ್ ಮುಂಭಾಗದಲ್ಲಿ ಇವೆ ಅಲ್ಲ ಅಶೋಕ್ ಬಿೀಡಾಗ
ಹೌದು ಕಾಲೇಜ ಮತ್ ನೋಡಿದ್ರಾ ನೀವು ಫೋದಲ್ಲಿ ಕಾಲೇ್ ಮುಂಭಾಗದಲ್ಲಿ
ಹಾ ನೋಡಿದ್ದೀನಿ ನಾನ್ ನೋಡಿದಾಗ ಸಣ್ಣ ಸಣ್ಣ ಅಶೋಕ ಮರಗಳಿದ್ದವು ಈಗ ಎಲ್ಲಾ ದೊಡ್ಡ ದೊಡ್ಡ ಅಶೋಕ ಗಿಡಗಳಾಗಿವೆ
ಈಗವು ಬೆಳೆದೇವೆ ಅವು ದೊಡ್ಡ ದೊಡ್ಡದಾಗೆ ಬೆಳೆದೇವೆ ಮತ್ತೆ ಅಂದ್ರೆ ಎಲ್ಲಾ ನೋಡ್ಕೊಳ್ಳದ್ರೆ ತುಂಬಾ ಜನ ಇದ್ದಾರೆ ಅವ್ನ ಆ ಗಿಡಗಳನ್ನು ಅ ಅದಕ್ಕಂತಾನೆ ಅದಕ್ಕಂತಾನೇ ಒಬ್ಬ ಒ ಒಂದಿಬ್್ರ ಮೂರ್ನಾಾಕಕ್ ಜನ ಇಟ್ಕೋಗಿರ್ತಾರೆ ಆ ಗಿಡ ಬೆಳಸ್ ಬಳಸಕಂತಾನೆ
ಹೂ ಎಲ್ಲಾ ಸಹಕಾರ್ಯ ನೌಕರರು ಅವ್ರು
ಹೌದು ಎಲ್ಲ ಒಂದ್ರೆ ಸರ್ಕಾರಾರಿಲ್ಲಿ ಖಾಸಗಿ ಕೂಡ ಒಂದ ಮಂದಿ ಒಂದ್ ನಾಲ್ಕೈ ಜನ ಇರ್ತಾರೆ
ಹೂ
ಅಂದ್ರೆ ಇವುದು ಗೊತ್ತಲ್ಲ ನಿಮ್ ಖಸಗ ಅಂತ ಹೇಳಿದ್ರೆ
ಹೂ
ಅದ್ರಲ್ಲಿ ಒಂದ್ ನಾಕೈದು ಜನ ಇದಾರೆ ನಮ್ಮ ಶಿಕ್ಷಕರು ಕೂಡ ಒಂದ ಇಬ್ರು ಇದ್ದಾರೆ ಅವ್ರು ಖಾಸಗಿಯಿಂದ ಬರ್ತಾರೆ ತೋಟಗಾರಿಕೆ ಒ ತೋಟಗಾರಿಕೆಯಿಂದ ಒಬ್ಬರ ಇದ್ರು ಆ ಈ ಕೀಟನಾಶಗಳಿಂದ ಕೂಡ ಒಬ್ಬರು ಇದ್ದಾರೆ
ಹೂ ಅವ್ರಿಗೆ ಪ್ರತಿ ತಿಂಗಳು ಎಷ್ಟು ಸಂಬಳ
ಅವ್ರಿಗೆ ಗೊತ್ತಿಲ್ಲ ನಾವು ನಮ್ಮ ಗೆಳೆಯರು ಹೇಳ್ತಾ ಇದ್ರು ಸುಮಾರು ಒಂದು ಐವತ್ತರಿಂದ ನಲ್ವತ್ತರಿಂದ ಐವತ್ ಸಾವಿರ ಕೊಡಬಹುದು ಅಂತ ಹೇಳಿ ಹೇಳ್ತಾ ಇದರಪ್ಪಾ ಅದೇ ಸರ್ ಸರ್ ಸರ್ಕಾರಿ ನೌಕರರಿಗೆ ನೋಕಾರೆ ಆದ್ರೆ ಒಂದು ಒಂದವ ಲಕ್ಷ ತನ ಇರ್ತವಂತೆ
ಹೂ ನಮಸ ತಮ್ಮ ಪ್ರದೇಶ ನಮ್ಮ್ ಕಡೆ ತುಂಬಾ ತಂಪಾಗಿರುತ್ತೆ ಪ್ರದೇಶ
ತಂಗ ಪ್ರದೇಶ ಇತ ನಿಮ್ಮ ಕಡೆ ಅಂದ್ರೆ ಜಾಸ್ತಿ ಮಳೆ ಆಗತ್ ಮಳೆ ಆಗುತ್ತಿರ್ತ್ತ ಜಾಸ್ತಿ
ಸ್ವಲ್ಪ ಐದು ಜನ ಐದುಗ ಐದು ಗಂಟೆ ಮಳೆ ಆದ್ರೆ ಐದು ಗಂಟೆ ಬಿಸಿಲು ಬೀಳುತ್ತೆ
ಆಗದೆ ಕಡೆ
ಇಲ್ಲಾ ಬಿಸಿಲರಲ್ ಕಾಡಿನಿಂದ ಜಾಸ್ತಿ ಕಾಡು ನಮ್ಮ ಪ್ರದೇಶವನ್ನು ಜಾಸ್ತಿ. ತ್ತಿ ಆವರಿಸಿದೆ.
ಕಾಡಿಂದ ಸವರ್ಸ್ಕೊಂಡಿದೆ ಗಿಡ ಮರಗಳು ತುಂಬಾದಾರೆ.
ಹಾ ತುಂಬಾ ಇವೆ ಹೆ ಕಾಡಿನಲ್ಲಿ ವಿವಿಧ ವೈದ್ಯ. ಕ್ಕಿಯ ಮೂಲದ ಗಿಡಗಳ ಇವೆ ಅಶೋಕ ಗಿಡ ಇವೆ ಹಲದ ಮರ ಇವೆ. ಹು ವೈದ್ಯಕೀಯ ಸಂಜೀವಿನಿ ಗಿಡ ಕೇಳಿದರಲ್ಲ.
ಹ ಸಂಜೀವಿನಿ ಕೇಳಿದೀವಿ ಹೌದು ಇದು ಹನುಮಂತ ಅವ್ರ ಹನುಮಂತ ಲಕ್ಷ್ಮಣಗೋಸ್ಕರ ತರ್ತಾರಲ್ಲಾ.
ಹು ಆ ಗಿಡ ಕೂಡ ಇದೆ. ಮತ್ತೆ ಆಲದ ಮರಾ ಇದೆ ಬೇವಿನ ಗಿಡ ಇದೆ. ಇಲಾಂಚಕಾಯಿ ಗಿಡ ಅದ ತೆಂಗಿನ ಗಿಡ ಅದ ಅಡಿಕೆ ಗಿಡ ಅದ.
ತಾಂತ್ರಿಕ ಇಷ್ಟೇಲ್ಲ ಬೆಳತೀರಾ ನೀವು ನಿಮ್ಮ ತಾಂತ್ರಿಕ ಮಹಾವಿದ್ಯಾಲಯದಾಗ ಇಷ್ಟೆಲ್ಲಾ ಬೆಳತೀರಾ ನೀವು.
ಕಾಡಿನಲ್ಲಿ ಇವೆ ನಮ್ಮ ಕಾಲೇಜಲ್ಲಿ ಬೆಳೆ ಅಲ್ಲಾ.
ಓ ಸ್ವಾರಿ ಸ್ವಾರಿ ಕಾಡಿನಲ್ಲಿವಾ.
ಹು ಕಾಡಿನಲ್ಲಿ ನಾವು ವಾರಕ್ಕೆ. ಹು ವಾರಕ್ಕೆ ಒಮ್ಮೆ ಆದ್ರೂ ಟ್ರಕ್ಕಿಂಗ ಹೋಗ್ತೀವಿ ನಾವು ತಿರ್ಗಾಡಲು.
ಕಾ ಕಾಡಿಗೆ ಹೋಗ್ತೀರಾ ನೀವು. ನೀವು ನಿಮ್ಮ ಗೆಳೆಯರು.
ಹು ಕಾ ಹು ಕಾಡಿನ ನಟ್ಟ ನಡುವೆ ಒಂದು ಜೋ ಜಲಪಾತ ಇದೆ.
ಓಆಗಾ ತುಂಬಾ ಆಶ್ಚರ್ಯ ರೋಮಾಚಕನಾಗಿತ್ತೆ ನೋಡಲ್ಲದನ್ನ.
ಹು ಅದನ್ನು ವೀಕ್ಷಣೆ ಮಾಡಲು ನಾವು ಹೋಗ್ತಿವಿ.
ಮತ್ತ ನೀವು ಸ್ಟೋರಿ ಏನ ಹಾಕ್ತಿ ಹಾಕಿರಲ್ವಲ್ಲ ನೀವು ಇನ್ಸ್ಟಾಗ್ರಾಮ್ ದಲ್ಲಿ.
ಹಾಕ್ತಾಇಲ್ಲಾ ನಾವು ತುಂಬಾ ಅ.
ನಮ್ಮ ನಮ್ಮಗೆ ಈ ವಿಷ ಗೊತ್ತೆಇರ್ಲಿಲ್ಲಾ ನಮಗೆ ಈ ವಿಷಯ ಗೊತ್ತೆ ಇಲ್ಲಾ ನೀವು ಹೋಗ್ತೀರೋನ್ನೋ ವಿಷ ಗೊತ್ತೆ ಇಲ್ಲಾ ನಮಗೆ.
ಹು ಅದು ನವುತ್ತು ನಮ್ಮ. ನಮ್ಮ ಅಂದ್ರೆ ವೈಯಕ್ತಿಕ ವಿಷಯಗಳನ್ನು ತುಂಬಾ ಜೋಪನವಾಗಿಟ್ಟುಕೊಳ್ಳುತ್ತೇವೆ ನಾವು ಯಾರ.
ಅದ ಅದ್ರ ಅದ್ರಲ್ಲ ಅಲ್ಲದ. ಅದ್ರಲ್ಲಿ ವೈಯಕ್ತಿಕ ಏನಾದವು ಏನ್ಂತ ಹೇಳಿದ್ರ ವೈಯಕ್ತಿಕ ಏನ್ ಅಂತ ಹೇಳದ್ರಲ್ಲಿ.
ಗೊತ್ತಾಗಲ್ಲ ನಾವು ಏನ್ ಮಾಡುದು ಇಗ. ನಾವು ಹೇಗಿರೋದು ನಾವ ಏನ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು.
ಸ್ವಲ್ಪ ಮಾಹಿತಿ ನಮಗ ನಮಗೂ ತಿಳತಿರ್ಬೇಕುರಿ ನೀವ ಹೆಂಗದಿರಿ ಅಂತೇಳಿ ಗೊತ್ತಾಗ್ಬೇಬೇಕ ನಮಗೂ.
ಇಲ್ಲಾ ಗೊತ್ತಾದ್ರೆ ಅವರು ಕಂಡ್ಬಿಡ್ತಾರೆ ಮತ್ತೆ ನಾವು ಸರಿಯಾಗಿ. ಇರಕಾಗಲಾಅವ್ವಾ.
ಓ ಇದು ಇದೊಂದು ಇದೆಯಲ್ಲಾ ಇದೊಂದು. ತೊಂದರೆ ಇದೆ ಅಲ್ಲಿ.
ಹು
ಓ ಹೀಗಾಗಿ ನೀವು ಇದು ಮಾಡ್ತಾ ಇದೀರಾ ಅದನ್ನಾ ಬಚ್ಚಿಡ್ತಿದೀರಾ ನೀವು ಮುಚ್ಚಿಡ್ತಾ ಇದರಾ ವಿಸ್
ಹು ಹು ಹು ಮತ್ತೆ ನಿಮಗೆ ಹೇಗಿದೆ ಕಾಲೇಜ್ ವಾತಾವರಣ ನಿಮ್ಮಲ್ಲಿ.
ಇವತ್ತು ತುಸು ಮಳೆ ಮಳೆ ಬರ್ತಾ ಇದೆ.
ಹು
ಏನೋ ಇವತ್ತು ಸ್ವಪ ಗಳಿ ಗಾಳಿ ಬೆಳೆ ಜಾಸ್ತಿ ಬೀಸತಾದೆ ಮಳೆ ಬರೋ ಸಾಧ್ಯತೆ ಇದೆ.
ಹಾ
ಮಳೆ ಬರ್ಬೋದು ಅನ್ಕೊಂಡಿದ್ದಿ ನಾವು ಆದ್ರೆ ಏನ್ ಮಾಡ್ತಾ ಹೇಳಕ್ ಬರಲ್ಲಾವರಣ ಹೇಗೆ ಚೇಂಜ ಆತದೆ. ಬದ್ಲಾಗುತ್ತೆ ಅಂತ ಹೇಳಾಕ ಬರಲ್ಲಾ.
ಹ್ಮ್ ನಿಮ್ಗೆ ಏನೋ ಆಗಳೆ ಡೌಟ್ ಇದೆ ಅಂತ ಕೇಳಿದ್ರೀ
ಏನಾಗೋದು
ಡೌಟ್ ಇದೆ ಅಂತ ಕೇಳಿದ್ರಲ್ಲ ನಿಮ್ಗೆ ನೀವು ಆಗ್ಳೆ
ಅವಾಗಲ್ಲ
ಹ್ಮ್ ಏನದು
ಅದು ನ ನ ನ ನಮ್ಮು ಇದ್ದೇ ಇರ್ತಾವ ಪಾ ಅವನ್ ಅವನಿ ಅವನು ಈಗ ತಾನಿ ನನ್ನ ಹೆಸರು ಕಿರಣ ಅಂತ
ಹ್ಮ ಕ ಕಿರಣ್ ಅ
ಹಾ ಅವನುಂದು ಅವ್ನು ಈಗ ತಾನೆ ಎರಡನೇ ದರ್ಜೆ ಎಕ್ಸಾಮ್ ಎಕ್ಸಾಮ್ ಬರೆದಿದ್ದಾನೆ ಅವನು ಎರಡನೇ ದರ್ಜೆ ಎಕ್ಸಾಮ್ ಮುಗಿದಿದೆ ಈಗ
ಹ್ಮ್ ಹ್ಮ್ ಅವ್ರ ಕಿರಣ್ ಬಗ್ಗೆ ಒಂದು ಮಾಹಿತಿ ಗೊತ್ತಾ ನಿಮ್ಗೆ
ಏನಾಯ್ತು
ಅವರು ಕೂದಲು ಉದುರ್ತವಂತಂದು ಸ್ನಾನಾನೇ ಮಾಡಲ್ಲಂತಲ್ಲ
ಸ್ನಾನಾನೆ ಮಾಡಲ್ವ ಅವರು
ಹ್ಮ್
ಅಲ್ಲ ನಮ್ಮ ನಮ್ಮ ಗೆಳೆಯನಾಗ ನಮಗೆ ಗೊತ್ತಿಲ್ಲದ ಅದು ನಿಮ್ಗೆ ಗೊತ್ತಾತದು
ನಿಮ್ಗೆ ಹಾಗೆ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಯಶವಂತ್ ಅವರು ಗೊತ್ತಾ ನಿಮಗೆ ಯಶವಂತ್ ಅವರು ಗೊತ್ತಿದೆ ಅಂದ್ರರಿ ಹ್ಮ್ ಸಮರ್ಥ ಸಮರ್ಥರ್ ಆಯ್ತು ಹ ಟೈಮ್ ಆಯ್ತು ವಾಪಸ್
ಅಲ್ಲ ಯಶಂತ್ ಅವ್ರು ಕರೆಕ್ಟ್ ಮಾಡಾಡಕ್ ನೀವು ಇಲ್ಲಿ
ನಾನ್ ಮಾತಾಡ್ತಾ ಇದೀನ್ ಹೇಳ್ರಿ
ಏನ್ ಮಾಡ್ತಾ ಇದೀರಾ ಏನಿಲ್ಲ ನೀವು ಏನು ಪತ್ತೇನೆ ಏನಲ್ಲ ನೀವು ನಿಮ್ಮ ಬಗ್ಗೆ ಏನು
ನಮ್ ಬಗ್ಗೆ ಏನ್ ಗೊತ್ರಿ ನಿಮಗ ನಾನು ಒಬ್ಬ ಐ ಎ ಎಸ್ ಅಧಿಕಾರಿ ರೀ
ಅಯ ನೀವು ನೀವು ಐಯಸ್ ಎ ಐಸ್ ಮಾಡ್ತಿದ್ರ ನೀವು
ಹ ಐ ಎಂ ಎಸ್ ಅಧಿಕಾರಿ ಆಗಿ ನಾನು ಅದೇ ಏ ಏ ಯಸ್ ಅಧಿಕಾರಿ ನಾನ್ ಬಳ್ಳಾರಿಯಲ್ಲಿ ನಾ ಬಳ್ಳಾರಿಯಲ್ಲಿ ಡಿಸ್ಟಿಕ್ ಡಿಸ್ಟ್ರಿಕ್ ಮ್ಯಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಿದ್ದೀನಿ
ಸರಿ ಸರಿ ತೋ ಆಮೇಲೆ ಕಾಲ್ ಮಾಡ್ತವ ನಾ
ಹಾಂ ಸರಿ